ಅಲೋ ಕೆಲ ಇನ್ನಾದ್ರೆ ಬರ್ಲ ಹೆಟ್ ನಂದ್ ಪೇಮೆಂಟ್ ಇದ್ದ್
ಹಲೋ
ನನ್ ಪೇಮೆಂಟ್ ದಿನಾ ಬರ್ಲಕ್ಕೈತಿ
ನಾ ಬರ್ತಾನ ಬರ್ತವೆ
ಹ್ಮ್ ಊಟ ಮಾಡಂಬಾ ಊಟ. ಹಾ
ಊಟ ಊಟ ಮಾಡು.
ಹ್ಮ್ ಹ್ಮ್ ಊಟ ಮಾಡ್ಸಿ ಹೆಂಗೆ ಫೋನ್ ನೋಡೋಲೇ
ಹ್ಮ್ ಹ್ಮ್
ಈ ಯು
ಹ